ಹಾ ಈ ಬಂತು ನೋಡು
ಹಲೋ
ಹಾ
ಯಡ್ಸಿ ಹಲೋ
ಹಾ ಏನ್ ಮಾಡಗತ್ತಪ್ಪಾ
ಏನಿಲ್ಲ ನೋಣ
ಊಟ ಆರಾಮ್ ಭಾಯ ಆರಾಮ್ ಆರಾಮ್ ಭಾಯಿ ನೀವ್ ಆರಾಮಿದ್ರಿ
ಹ್ಮ್ ನೀವ್ ಆರಾಮಿದ್ರೆ ನ ಆರಾಮಿದ್ದಂಗೆ
ನಂಗಗೆ ಅಂಗ ಬಯ ನಮಕ್ ದೊಡ ನೀ ಎದರು ಭೈ ಜಷ್ಟ್ ಆಯ್ತ ನೋಡ ಭೈ ಚಪಾತಿ ಪುಂಡ್ಯ ಪಲ್ಯ ಪಲ್ದು ಮಸ್ತತ್ತುು ಭೈ ಪುಂಢೆ ಪಲ್ಯ ಮಸ್ತ್ ಹಗಿತ್ತು ಭೈ
ಹ್ಮ್
ನಿಮ್ಮ ಬೈ ಊಟ
ನಮ್ದು ಆಯ್ತು ನೋಡ ಭೈ ಊಟ
ಹ್ಮ್ ಹ್ಮ್ ತಿರುಗಾಡಕದ ಕಾಣಸ್ತದ
ಹ್ಮ್ ತಿರಿಯಾಳತ್ ಸುಮ್ ಏನ್ ಮಾಡ್ತಿವಿ ಊಟ ಮಾಡ ವಾಕಿ ಮಾಡಕ್ ಜರ
ಹ್ಮ್ ಹೌದಾನ ಭೈ
ಹ್ಮ್ ಹ್ಮ್ ಜರ ಅಂಡಾಗ ಜರ ಹೊಟ್ಟೆ ಜರ ಕರೆಕ್ಟ್ ಪ್ಪ ಆಟೆ ಮಕ್ಕೊಂಡ್ರ ಆಾಗಲ್ಲ
ಅದನ್ನು ಬರ ರ ಅ ಮತ್ತಮ್ಮ ಮಳೆ
ಮಳೆಯದು ಏನ್ ಆಗಲ್ಲ ಹೇದ ಪಾಪನೋ ಹತ್ತಿಗಿತ್ತಿ ಬಿತ್ತಿರ್ತಾರ ಹೊಲ್ದಾಗ
ಹ್ಮ್ ಮಳೆದ ಏನನ್ ನಡದಲ್ ಬೈ ನಿಮ್ ಕಡೆ
ಏನ್ ಮಳಿಯೋದು ಏಂಗಿಿಲ್ಲ ನೋು ಹೊಲ್ದಾಗ ಹತ್ತಿ ಆಯಕಿ ಹತ್ತಿ ಬೀಜ ಬರಿ ಭ ಅವತ್ತ ಜೂನ್ ಸಾತಿ ಒಂದ್ ಸರ ಆಯ್ತು ಉಳ್ಕಿದೀನ ಏನುೋ ಆಕಲ್ಲ
ಹ್ಮ ನಮ್ ಕಡೆ ಕವೆ ಕವಳೆಗ್ದು ತುಂಬ ಪ್ಪರ
ಅಟ್ ಮಣಿ ಹೊಡದ ಅವೇ ನಿಮ್ ಕಡೆ
ನಮ್ ಕಡೆ ಪುರಾ ಅಂದ್ರೆ ಈ ಒಂದ್ ಮೂರಗ್ ಜನ ಕೊಡದಲ್ಲ ಬೈ ಮದ ಒಡ ಮಳಿ ಪೂರ ಕಳಗದ್ದೆ ಪೂರ ತುಂಬೆ ಇನ ಒಣಗ ಕಳಗೈದ್ದೆ
ಚಲ ಪಿ ಅಂಗ ಮಳಿಿ
ಹ್ಮ ಅಶಾ ನಶ ಒಲ್ಲಾ
ನಾ ಶ್ಯಾಮಾನಗರ್ತ
ಹ್ಮ್
ಹ್ಮ್ ಹ್ಮ್ ಹ್ಮ್
ಪೆಷ ಒಟ್ಟೆವರಡೆಬ್ಬರ
ಹ್ಮ್ ಹ್ಮ್
ಹ್ಮ್ ತಳಷನಾಯ
ಮ ಏನಿಲ್ಲ
ಒನ್ನಿಲ್ಲ
ಹ್ಮ್ ಹ್ಮ್ ಎಲ್ಲ ನೀವ್ ಹೇಕ್ ನಿಮ್ ಕಡೆನ ಜೋರ ಅಲ್ಲ
ಹ್ಮ್
ನಮ್ಮ್ ಕಡೆ ಏನಿಲ್ಲ
ಹ್ಮ
ಹ್ಮ್ ಹ್ಮ
ಮತ್ತೆ ಊರಿ ಹೋಗಿರ್
ಗಾಡಿ ಅದು ಬಾಳ ತೆರ ನ ರೋಡಿನಾಗ
ಹಾ ಆಯ್ತು ಮತ್ತೆ ನೈಟ್ ಟೈಮ್ ಎಲ್ಲ ಹರಿ ಹೋಗಿರಾ
ಊಗ ಹುಡುಗರ್ ಕಾಮನ ಕೊಟ್ಟ ಇದು ಮೊರಮ ಹೋಗ್ಬೇಕ ಅಂದನ್ಕೊಂಡಿ ಕಾಮ
ಮೊರಂಕಾ ಹ್ಮ ಹ ಮರ ಮೊರಂ ಕಯಿಬರ ಅದಕ್ಕೆ ನಾಗಲ್ಲ
ಅದೇ ಹೋಗ್ಬೇಕಕ್ ಅಂದಕೊಂಡಿವವಿ ಸಾಮನಾಗ ಕೊಡ್ಲಿಕ್ಕೂ ಕೊಡ್ಲಿಕ್ಕನು ಹೋಗಕ್ ವರ್ಷಗ ಒಂದ್ಸರ ಆತದ ಜಾತ್ರಿ
ಹೋಗತ್ ಮೂರಟ ಹ್ಮ್ ಮಾ ತವೇ ಮತ್ತೆ ನಡುವೇ
ಹಾ
ಮತ್ತೆ ನಡದ
ಮತ್ತೇನಲ್ಲಿ ವಿಜಯ್ ಸರ್ ಕಾಲ್ ಮಾಡತ್ತಾರ ನೋಡು
ಅವ್ರ ಇರ್ಲತ ಎತ್ತ ಆಮೇಲೆ ಎತ್ತು ಅವ್ರಿಗೆ ಮೆಸದಾತು
ಇನ್ನಾಗನ್ ಕಿವಿಡಿದೀನಿ ತಾನೇ ಆತಕ್ದು ಇನ್ನ ಹಂಗ ಕಿವಿ ಹಿಡಿದೀನಿ ಅದು ತಾನೇ ರಿಸ್ಯ್ತದ ಕಾಲ
ಏನಗಲ್ ತ ಭ
ಅದಕಡೆ ಬಡಕನೆ ಕಟ್ ಮಾಡ್ರ
ಹ್ಮ್ ಬೈ ಮತ್ತ ಬೈ ಮತ್ತೆ ಯಾವಾಗ ಮೊರಮಕ್ ಹೋಗಿ ಬರದು
ಮೊರಮಕ ನಿಮ್ಮ ನಿಮ್ಮ್ರಗೆ ಹೋಗತ್ತ ಬ ಗದ್ಲಿ ಪೂಜೆ
ಗುದ್ಲಿ ಪೂಜೆ ನೋಡಬ ನಾಳೆ ಗುದ್ಲಿ ಪೂಜೆ ನಂಬಲ್ಲಿ
ನಾಳೆಗೆ ದ್ಲಿ ಪೂಜೆ
ಹ್ಮ್ ಬೈ ಹದ್ಿನಾಳುಕ ಗುದ್ಲಿ ಪೂಜಾ ಇಪ್ಪತ್ತೊಂದಕ್ಕೆ ದೇವರು ಕೊಡ್ತವೆ
ಹ್ಮ್ ಹ್ಮ್
ಇಪ್ಪತ್ತೊಂದಕ್ ದೇವರರು ಕುಡಸ್ತಾರ ಇಪ್ಪತ್ತೊಂದ ಆದಾಗ ಇಪ್ಪತ್ತ ಇದುಕ್ಕೆ ಕತ್ತ ರಾತ್ರಿ
ಹಾ
ಇಪ್ಪತ್ತೈದ ರಾತ್ರಿ ಬೆಳಗನ ಎಚ್ಚರದ ಇರ್ತೀವಿ ಇಪ್ಪತ್ತ ಆಾರಕ್ಕೆ ಒಂದನ ಇಪ್ಪತ್ ವಳಕ ಮುಷಡತ
ಹ್ಮ ಹಾ ಹಾ್
ಅದಾಗದ್ ಇಪ್ಪತ್ತಏಳಗದ್ ಮೂವತ್ತ ತಾರೀಕಂಗ ಮೂರ್ ದಂದು ಕಾರ್ಯ ಮಾಡಿ ಬಿಿಡ್ತಿವಿ
ಹ್ಮ್ ಹ್ಮ್
ಮರಂ ಮುಷಿ ಪಕೆ
ಐದಿನ ಕೊಡ್ತದ ದೇವರುಗಳು
ಹ್ಮ್ ಮುಂಬೈ ನಾನು ಒ ವಯದಪಿ ನಾನು ಇವತ್ತ ಮಂದಿನ ಮುಂಜೆರಿ
ಹ್ಮ್ ಹ್ಮ್ ಅದೇ ಕಂಡಿಯಲ್ಲ ಎಲ್ಲಿ ಫೋನ್ ವಚಾಮ ೋನ್ ವಚ್ಚಲ್ಲ ಅಳಕ್ಕ
ಎಲ್ಲ ಮನೆಗ್ ಹೋಗಿದ್ನಲ್ಲ ಮನೆ ಕೆಲ್ಸ ಇದ್ದವು ಅದ್ರಾಗ ಈಗ ಸೀಜನ್ ಚದೆ ಟ್ರ್ಯಾಕ್ಟರ್ ಅದು ಒಡದಿತ್ತು ಕಾರ್ ತೊಂಡು ಮಯಾಗ ಸೊಪ್ಪ ಗುಡಗ ಬಂದಿವ
ಹ್ಮ್ ಹ್ಮ್ ಯಾ ಗುಡಿಗ್ ಹೋಗ್
ಮ ಸುತ್ತಮುತ್ತ ಮನ ದವ್ರರಿಗೆ ಮನೆದೇವ್ರಿಗೆ ಇತ್ತಲ್ಲ ಮನೆ ಹೋಗಿ ಬರಂ ಹೋಗಿ ಬರಂ ಅಂತ ಅನಕತಿದ್ರು ಒಟ್ಟ ಬಿಡಲ್ಲ ಆಗಿದ್ರು ಹೋಗಿ ಬರಂ ಹೋಗಿ ಬರಂ ನೀ ಇದೀ ಡ್ರೈವರ್ ಯಕ
ಹ್ಮ್
ಹ್ಮ ಮತ್ತ ಶೀಷಲಕು ಇ್ರಬೇಕ ಅಂತಂದ್ರರು ನಾ ವಲ್ಯ ಅಂದೆ
ಹಾ ಶ್ರೀಶೈಲಂ ಅಂತ ಹಾಕಿದ್ದಿ ಸ್ಟೋರಿ ನಾವ ಶ್ರೀಶರ್ ಹೊಗ್ಯನ ಅನ್ಕೊಂಡಿದ್ವಿ
ಇಲ್ಲ ಅಣ್ಣವ್ರು ಹಗ್ಯಾರ ಅಂದ್ರ ನಾ ಬಿಟ್ಟು ಬಂದನಿ ಹೋಗಿ ವಗೇಶಿ ಯಾದಗಿರಿ ತಾನ ಬಿುಟ್ಟು ಬಂದಿನ ಬೈ
ಹ್ಮ್ ಹ್ಮ್ ಹ್ಮ
ಯಾದಗಿರಿಲ್ಲ ಸ ಅಣ್ಣವರು ಆ ಕಡೆ ನಮ್ ದೋಸ್ತ್ ಕಳಿಸಿದೆ ನಮ್ ದೋಸ್ತ ತೊಗೊಂಡು ಹೊಗ್ಯನ
ಹ್ಮ್ ಹ್ಮ್
ನಾ ಇಲ್ಲೇ ಲೋಕಲ್ ತಿರುಗ ನಮ್ದು ಒಂದ ಸಭಯ ನಮ್ ಕಾಕೋರ್ದ ನಮ್ ಕ್ರೋಸರ್ ಅದ ಇನ್ನೊಬ್ಬರು ಬೆಂಗ್ಳೂರಗ ಇರ್ತಾರ ಬೈ ಹಾ ಅಷ್ಟೇನಿಲ್ಲ ಭೈ ಅಂದ್ರೆ ನಮ್ಮ ಪಪೋರ್ ಸ್ವಲ್ಪ ಎಲ್ಲ ಅವವಾಗಿ ಮಾಡಬೇಕ ಬಾಳ ಆ ಮತ್ತ ಇನ್ನೊಂದು ಇದು ನಮ್ ಕಾಕೋರ್ ಬೆಂಗ್ಳೂರಾಗ ಇರ್ತಾರ ಬ ಒಂದ ನಾಕು ಮಂದಿ
ಹ್ಮ್
ಅವ್ರ ಬಳಿ ಬಾಳ ಹೋಗ್ಬೇಕ್ರ ಅವ್ರ ಬಳಿ ಬಳ ಅವರು ಬೆಲ್ಲುವದ ಉಮಜಾ ಪತಿ ಹ ತಾರಾ ಸಂದಿ ಪ್ರದ
ಹ್ಮ್
ಆರಾಕ್ಸ್ ಒಂದು ಪಾರ್ಸನರ್ ಒಂದು ಇನೋವಾ ಒಂದು ಕ್ರೇಟ್ ಊಟ ಒಂದು ಕಿಯಾ ಒಂದು
ಹ್ಮ್
ಇನ್ನೊಬ್ರಾರವೇ ನಮ ತಾತನ ತಮ್ಮರು ದಯಾನಂದ ಅಂತಾರ ಉಣಸಗಿ
ಹ್ಮ
ಅವ್ರನ್ನು ಬಾರಿ ಬೆ ಅವರು ರೊಕ್ಕ ಬಾಳ ಕುಡಿ ಗಳಿಸ್ಯರ
ಹ್ಮ್ ಹ್ಮ್ ಹ್ಮ್ ಬಲು ಒಜ್ಜಿನೆ ಅದ
ಒಜ್ಜಿನೆ ಅದ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಬಾರಿ ನಡದಾದ ಇ ಗಾಡಿ ಕಾರ ಆಹಾ
ಅದು ಅಹಃ
ಕಾರ ಚಾಯ ಹ ಯೇ ಅಂದ್ರ ಹುಡುಗರು ಬಾಳ ಇ ಮಾತಾಡ್ತಾರೆ ಬೆ ಅಂದ್ರ ಇ ಮಾತಾಡ್ತಾರ ಹುಡುಗರ
ನಿಮ್ಮೂರ್ ಕಡೆ
ಈಗ ಊರ ಕಡೆ ಏನ್ ನಾ ಬಾಳ ತಿರಗಾಡಿನಿ ಎಲ್ಲಿ ಅಂತಿ ಅಲ್ಲಿ ಎಲ್ಲಿ ಎಲ್ಲಿಗೆ ಹೋಗಿನಲ್ಲ ಬಾಳ ತಲ್ಲಿ ನೋಡಿನಿ ಬಾಳ ನೀವೇ ಮಾತಾಡ್ತಾವು
ಹ್ಮ್ ಹ್ಮ್
ಅವ ಇರ್ತಾವು ಎಂಟರ್ಟೈನ್ಮೆಂಟ್ ಬಾರಿಬೈ ಯಪು
ಹ್ಮ್ ಹೂ
ಬರೋದಾಗ ಎಂಟರ್ಟೈನ್ಮೆಂಟ್ ಭಾರಿ ಆತೆ
ಹ್ಮ್
ಮತ್ತ ನೋಡಣ ಬರಬಕು ಈ ಕಡೆ ನಮ್ಮ ಸರ್ಕಾರಲ್ ಕಡೆ ಬಂದ್ರೆ ಚಾನ ಕುಡಿತಿದ್ದಿಯಲ್ ಈಗ
ಚಾ ಅದು ಕುಡಿಮು ಅಂದೇ
ಹೂ ಹೀಗ ಬಂದ್ ಫೋನ್ ಅಚ್ಚ ಬೆ ಬಂದೇದ್ರ ಎಲ್ಲಿ ಅದಿ ಹಾಸ್ಟೆಲ್ ದಾಗ ಅದಿರಿ
ಹ್ಮ್
ನಾನು ಈಗ ಬಂದೀನಿ ಬಯ ಊಟ ಮಾಡಿ ನಾನು ಹೊರಗ ಬಂದೀನಿ
ಹ್ಮ್ ಹ್ಮ್
ನೀನು ಬಾ ಬೆ ಆರಾಮ ನಡಕೊಂತ ಬಾ ಮಾತಾಡ್ಕೊಂತ ಬಾ ನಡ್ಕೊಂತ
ಹ್ಮ್ ಹ್ಮ್
ಚಾದ ಕುಡಿಯಂಬ ಇ ಬರೋ ಸುಮ್ ಚ ಆದ್ ಕುಡ್ದ ಹೋಗೋದ ಈ ಟಮ ಈಗ ಏನಿಲ್ಲ ಈಗ ಅದ್ರಾಗ ಜ್ಯಸ್ ಕುಡಿಬೇಕಂದ್ರ ಈಗ ಸ್ವಲ್ಪ ಇ ಬಾಡಿ ಹಾಟ್ ಇದು ಅಂದ್ರೆ ಕ್ಲೈಮೇಟ್ ಕೋಲ್ಡ್ ಅದ ಸ್ವಲ್ಪು
ಹ್ಮ್
ಮಳೆ ಬರ್ಬೇಕೀ ಮಳೆ ಬಂದ್ರ ಸ್ವಲ್ಪ ಬೆಳಿಗಳು ಫಸ್ಟ್ ಇಯರ್ ಎಸ್ಟ್ ಬ್ಯಾಕ್ ಹೋಗತಿರ್ವಿ ಅಷ್ಟ ಯಾರು ಬ್ಯಾಕಪ್ ಸ್ವಲ್ಪ
ಒಳ್ಳಿ ತಕ್ಕೋಳ್ಳುದು ಹಂಗೆ ನಡಿದೆ ಅದು ಬ್ಯಾಕ್ ಆಗುದು ತಕ್ಕೋಳ್ಳೋದ್
ಹ್ಮ್ ಇನ್ನೊಂದು ಬೈ ಎಷ್ಟೋತ್ತು ನಾವು ಇನಾ ಇದರಾಗ ಬ್ಯಾಕ್ ಆಗ್ತಿವಿ ಜೀವನದಾಗ ಬ್ಯಾಕ್ ಆಗಲ್ಲ
ಡಿಗ್ರಿ ಅನ್ಮಕ ಬ್ಯಾಕ್
ಅಲ್ಲ ಫಲ್ ಆಗಿ ಅ್ರ ಎಜುಕೇಶನ್ ಫಲ್
ಹ್ಮ್ ಅದೊಂದು ಕರೆಕ್ಟ್
ಹ ಅಮ್ಮ ಇದ್ ಬಿಟ್ರೆ ಬೇರೆ ಯಾವಾಗ ಬೈ ಮನ ಮನರ ಇದ ಬಿಟ್ರೆ ಏನ್ ಇಲ್ಲಂತಲ್ಲ ಮನಗಟ
ಬಿಸ್ಿನನೆಸ್ ಮಾಡ ರಗಬ
ಷ್ಟಪ್ಪ ಬ ಜ ಯಾರಾರ ಸ ದೂರ ಬಿಟ ಇ
ಹ್ಮ ಹ್ಮ
ಹಲ್ಲಿ ಅಂಗಡಿ ಅಂಗಡಿಯಿಂದ ಹೋಗ್ಬೇಕ ಸಂಂದೆ ಇಲ್ಲ ಒಂದ್ ಗಾಡಿ ನಿಿಂದಂತ ಕ್ಯಾಶಪ ಸಂಜೆಗ್ ಬಾ ಹೋಗ್ಿ ಅಲ್ಲಿ ಇಂದು ಕೂಡ ಜಾಗ ಇರತ್ತ ನೋಡ
ಹ್ಮ್ ಹ್ಮ್
ಇಡೆ ಸಡಿ ಬಾ ಭಿ ಇಡೆ ಸಡಿ ಇದರಿಂದ ಜಾಗ ಇರುತ್ ನೋಡ್ ಭಿ
ಈ ಕರೆಕ್ಟ್ ಕತ್ತಾ ಈಗ
ಹಾ ಭೈ ಎ ಬದಲ ಪ್ರಾವ ಎ ಸಾಗರ್ ಅದ ರೋಡ್ ಬಿಟ್ಟ ಕಡೆ ಒಳ ಅಲ್ಲಿ ಅಂದ ಬಲ್ಲಿ ಒಂದ್ ಹಿಂದ ಕೂಡ ಜಾಗ ನೋಡ್ಬೇಕ ಅದೇ ಪನ್ನಣ ಅಂಗಡೆ ಪ ಪರಪ ನೀಗ ಅದೇ ಪನ್ನಣ ಅಂಗಡ ಅದ ಎಂದ ಜಾಗತ್ ನೋಡಬಿ ಎಂದ ಕುಂಂತ ಬಿಡ್ಬಿ
ಹಾ ಹಾ
ನ್ ಬಾಯ ಕೊತಾರ ಇಂದು ಆರಾಮ್ ನೈಟ್ ಎಲ್ಲಿಗೆ ಹೋಗಿ ನಾವವು ಬಂದ್ರೆ ನೀಲ್ ಇರ್ಬೋದು ಬ
ಹಾ ಮಳೆಗಾಲದ ಆರಾಮ
ಆರಾಮ್ ಮಳೆ ಬಂದ್ರೆ ಎ ಬಂದು ಬಬಲರಾಮ
ಚಾದು ಕುಡ್ಕೊತೆ
ಹ್ಮ ಆಕಡೆ ತಕ ಬಬ ಹರಾಮ ೈ ಮತ್ರಿನ ಆದದ ಎಂಟತ ಟೈಮ್ ಎಂಟ ನಲತನ ಆಗ್ತಾರೆ ಟೈಮ್ಏನರಾಮ ಇೊಂದ ಆಗ್ತದ ಹ ನಿಮಿಷದ
ಹ್ಮ್ ಹ್ಮ್ ಆರಾಮ ಚಾ ಕೂಡ ಹೋಗ ಮಧ್ಯೆ
ಹ್ಮ್ ಬಾಯ್ ಅದ ಆರಾಮ್ ಬಾಯಿ ನಾನು ಬರಕತೀನಿ ಈಗ
ನಾನು ಒಂಟನಿ
ಬಂದ ಕೂಡುಬೇ ಅಲ್ಲಿ ನಾನು ಬರ್ತೇನೆ ಒಂದ್ ಐ್ ನಿಮಿಷ ಬರಗತ್ತ ನಾನು ಸ್ವಲ್ ಬೇರೆ ಕಡೆ ಬಂದನಲ್ಲ
ಹಾ ಹಾ
ಇ ಫ್ರೆಂಡ್ ಬಂದಿದ್ರು ನಾ್ ಸ್ಕೂಲ್ ಫ್ರೆಂಡ್ ಬಂದಿದ್ರು ಬಂದಿದೆ
ಹ್ಮ ಹಾ
ಹ್ಮ ಅ ಅಂಂತನ ಭೈ
ಹ್ಮ್ ಭೇಟ್ಟೆ ಹವೆ ಸ್ಕೂಲ್ಫ್ರೆಂಡಿಗೆ
ಹ
ಸ್ೂಲ್ ್ರೆಂಡ್ ಬೆಟ್ಟೆದ್ರೆ
ಹಾ ಬ ಇಟ್ಟು ತ ನಾವು ಎರಡ್ ಮೂರ್ ತಾಸ ಸಲ್ಲೇ ಕುಂತನ್ಬೇಕು ಕುಂತಿದೀವಿ ಎಲ್ಲರೂ ಮಾತಾಡಕ ಅಂತ
ಹ್ಮ್ ಹ್ಮ್ ಎಲ್ಲಾ ಆರಾಮ್ದಾರಲ್ಲ ಅವರು ಸ್ಕೂಲ್ ಫ್ರೆಂಡ್ಸು ಅವರು ಎಲ್ಲಾ ಆರಾಮ್ದಾರಲ್ಲ ಸ್ಕೂಲ್ ಫ್ರೆಂಡ್ು
ಸರ್ಮಯ ಅವ ಹ್ಮ್ ಅಬ ನೌಕರಿ ಮಾಡಕ ಭ ಒಂದ್ ಐದಾರರ ಮಂದಿ ಓದಕತ್ತಾರ ಭೈಿ
ಹ್ಮ್
ಹ್ಮ ಮತ್ರ
ಮತ್ತೆ ನೋಡೋಣ ಚ ಬಂದೇ ನೋಡೋಣ ಇರ್ಲ್ಲಿ ಟೀ ಪಾಯಿಂಟ್ ಬಳಿ
ಆ ಆಯ್ತು ಭಿ ಬಂದ್ ಪೋನ್ಸ್ ತ ಭ ಇಡ್ಲೆ
ಹ್ಮ್ ಹ್ಮ್ ಹ